ಮಗನ ಹೇಳಿ ಮಗನೇ ಸ್ವಾಮಿ ನಾನು ಒಬ್ಬ ಸ್ವಾಮಿಯಾಗಿದ್ದಾನೆ ಹೌದು ನಾನು ಒಬ್ಬ ಹುಬ್ಬಳ್ಳಿಯಲ್ಲಿ ಒಂದು ಮಠದಲ್ಲಿ ಇದ್ದೇನೆ ಹೇಳಿ ನೋಡೋಣ
ನೀವು ನಮಸ್ತೆ ಸ್ವಾಮೀಜಿ ನಮಸ್ತೆ ಸ್ವಾಮೀಜಿ ನಿಮಗ ತುಂಬು ಹೃದಯದ ನಮ್ಮ ಮನಸ್ಸಿನಿಂದ ನಿಮಗೆ ಶುಭ ಹಾರೈಸುತೇವೆ. ನೀವು ಸಹ ನಮಗೆ ಜೀವನದಲ್ಲಿ ಒಳ್ಳೆಯ ಆಶೀರ್ವಾದ ಆ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶಿ ಆಗಲಿ ಎಂದು ಆಶೀರ್ವಾದ ಮಾಡಿ
ಹೌದು ನಾನು ಮತ್ತೊಬ್ಬರಿಗೆ ಆಶೀರ್ವಚನ ಕೊಡುತ್ತೇನೆ ಮಗು ನಿನಗೂ ನಾನು ಆಶೀರ್ವಚನ ಕೊಡುತ್ತೇನೆ ನಿನ್ನ ಕಷ್ಟ ಬಗೆಹರಿಯಲಿ ಎಲ್ಲಾ ಇನ್ನ ಖರ್ಚಿಗೆ ಹಣವಾಗಲ್ಲಿ ಒಂದ್ ಸ್ವಲ್ಪ ನೀನು ಆಸ್ತಿಯನ್ನ ಮಾಡಕೊ ಆದ್ರೆ ಮತ್ತೊಬ್ಬರ ಮೇಲೆ ಹಲ್ಲೆ ಮಾಡಬೇಡ
ನಮಗೆ ಆಸ್ತಿ ಆಸ್ತಿ ಅಂತಸ್ತು ಏನು ಬೇಡ ಸುಖ ನಮ್ಗೆ ಸುಖ ಸಂಪತ್ತು ಸಂಪತ್ತು ಬೇಡ ಸುಖ ಇರಲೀ
ಆಸೆ ಇದ್ದರೆ ಅವನಿಗೆ ಆಸ್ತಿ ಬೇಕು ಸುಖ ಬೇಕು ಸಂಪತ್ತು ಬೇಕು ಒಂದು ಹೆಣ್ಣು ಬೇಕು ಅವನಿಗೆ ಮೊದಲು
ನೀವು ಹೇಳೋದು ಸರೀನೇ ಅವಶ್ಯವಾಗಿ ಅವನಿಗೆ ಬೇಕಾದಷ್ಟು ಸಿಕ್ಕರೆ ಅದೇ ಆಸ್ತಿ
ಈಗ ಒಬ್ಬ ಮನುಷ್ಯನಿಗೆ ಒಬ್ಬ ಮನುಷ್ಯನ ನಾನು ಉದಾಹರಣೆ ಹೇಳುತ್ತೇನೆ ನಿನಗೆ ಒಬ್ಬ ಮನುಷ್ಯನಿಗೆ ಈಗ ಮನುಷ್ಯನ ಹಣೆ ಬರಹದಲ್ಲಿ ಒಂದು ಗಂಡು ಒಂದು ಹೆಣ್ಣು ಅದು ಎರಡು ಸೇರಬೇಕು ಆ ಹೆಣ್ಣು ಎಲ್ಲಿದ್ರೆ ಆ ಹೆಣ್ಣು ಆ ಹೆಣ್ಣಿನ ಹಣೆ ಬರದಲ್ಲಿ ನೀ ಇರು ತ್ತಿಲ್ಲ ನಿನ್ನನ್ನು ಹಣೆ ಬರಹದಲ್ಲಿರುತ್ತದೆ ಒಬ್ಬ ಗಂಡಿಗೆ ಒಂದು ಹೆಣ್ಣಿಗೆ ಅಲ್ಲಿ ಹೌದು ಅವ ದೇವರು ಮೇಲೆ
ನೀವು ಹೇಳುವುದು ಸರಿನೇ ಆದರೆ ಅದರಿಂದ ಒಂದು ನಿಮಗೆ ಒಂದು ಒಂದು ಗಂಡು ಒಂದು ಹೆಣ್ಣಿದೆ ಅಂತನೆ
ಹೌದು ಈಗ ಗಂಡು ಹುಟ್ಟಿದ ಮೇಲೆ ಅದಕ್ಕೆ ಒಂದು ಗಂಡಗ ಒಂದು ಹೆಣ್ಣು ಇರಬೇಕಲ್ವಾ
ಅಲ್ಲೇಬೇಕು ನೀವ ಹೇಳದು ಸರಿನೇ ಇದೆ ನೀವು ಸ್ವಾಮೀಜಿಯಾಗಿ ಅರ್ಥ ಮಾಡಿಕೊಂಡಿರುವುದು ಸರಿನೇ ಆದ್ರೆ ಏನ್ ಮಾಡೋುದು ನೀವು ಸ್ವಾಮೀಜಿ ಆಗಿರಲ್ವಾ ಅದಕೆ
ಸ್ವಾಮಿಜಿ ಆಗಿ ನನಗೆ ನಮ್ಮ ಗ್ರಾಮದಲ್ಲಿ ನಮ್ಮ ನಮ್ಮ ಗ್ರಾಮದಲ್ಲಿ ಎಲ್ಲಾ ಸರಿಯಾಗಿದೆ ನಾ ಹೂ ಈಗ ಮಲ್ಲಿ ಮಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನ ಸವನಳ್ಳಿಗೆ ಬಂದಿದ್ದೇನೆ ನಿಮ ಊರು ಯಾವ್ದದು
ನಮ್ಮ ಊರು ಸಹಾ ಕರ್ನಾಟಕ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆ ನಮ್ ಊರು ನೀವು ಸನ್ನೊಳಿ ಗ್ರಾಮದಲ್ಲಿ ಇರ್ತೀರಾ ಆ ಸರಾಳಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ಮಂದಿರ ಅಂತ ಇ ದೇ ನೋಡಿ ಆ ಮಲ್ಲಿಕಾರ್ಜುನ ಮಂದಿರಕ್ಕೆ ಅಲ್ಲಿನ ಜನರು ಎಲ್ಲಾ ಜನಗಳ ಹತ್ತಿ ರ ಹೋಗಿ ಪಟ್ಟಿ ಎತ್ತತಾರೆ ಅಂದ್ರೆ ಪಟ್ಟಿ ಎತ್ತಾರ ಅಂತ್ರ ಗೊತ್ತಲ್ವಾ ಆ ಪಟ್ಟಿ ಎತ್ತಿಕೊಂಡು ಒಂದು ಅದು ಒಂದು ವರ್ಷಕ್ಕೆ ಒಂದು ಸಲ ಕಮ್ಮಿ ವೇಶಿ ಅಂತ ಜಾತ್ರೆ ಬರುತ್ತೆ ಜಾತ್ರೆ ಸಮಯದಲ್ಲಿ ಒಂದು ನಾಟಕ ಇಟ್ಟಿದ್ದರು
ಹೌದು
ಇಪ್ಪತ್ತು ಲಕ್ಷ ಒಂದು ರಾತ್ರಿಯಲ್ಲಿ ಇಪ್ಪತ್ತು ಲಕ್ಷ ಆಯರಿ ಆಯತು ಪಾಯರಿ ಅಂತ್ರ ಆ ಇಪ್ಪತ್ತು ಲಕ್ಷದ ಹಣವನ್ನು ತೆಗೆಕೊಂಡು ಗುಡಿ ಕಟ್ಟರು ಮತ್ತು ಈ ಗ ಕೆಲವೊಂದಿಷ್ಟು ಗ್ರಾಮದಲ್ಲಿ ಮನೆಗಳು ಇ ಆ ಮನೆಗಳಿಗೆ ಐದು ಹತ್ತು ಸಾವಿರ ಅಂತ ಕಲೆಕ್ಟ್ ಮಾಡಿದರು ಕಲೆಕ್ಟ್ ಮಾಡಿ ಆಟ ಹಣವನ್ನು ಅದಕ್ಕೆ ಹೂಡಿಕೆ ಮಾಡಿದ್ದಾರೆ ಅದು ನೋಡಿದ್ರಿ ಅಷ್ಟು ಅನ್ಸಲ್ವಾವಾ ನಿಮಗೆ ಹೇಗ್ ಅನ್ಸುತ್ತೆ ಅದ ನೋಡಿದಿರ್ಬೋದಲ್ವಾ ನೀವು
ಹ ಈಗಾದೂ ದೇವಸ್ಥಾನ ಬಹಳ ದೊಡ್ಡದಿದೆ ಅದಕ್ಕೆ ಆಕಾರ ಗಾತ್ರ ಅಂತ ಇರುತ್ತದೆ ಈಗ ಗೋಪುರಕ್ಕೆ ಬೇಕು ಒಂದು ಐದು ಆರು ಲಕ್ಷ ಈಗ ತಳಪಾಯಿ ಹಾಕಬೇಕಂದ್ರೆ ಬ ಒಂದು ಹೊತ್ತು ಇಪ್ಪತ್ತು ಲಕ್ಷ ಅದು ಅದರೆ ಅಂದಾಜು ಎಷ್ಟು ಇರುತದೆ ಒಂದು ಎರಡು ರಿಂದ ಮೂರು ಕೋಟಿ ಇರುತ್ತೆ ಮತ್ತೆ ಹೌದು ಪಟ್ಟಿ ಕೂಡ ಬೇಕು ಇದರಿಂದ
ಪಟ್ಟಿ ಕೊಡಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲಿ ಒಂದು ಪಟ್ಟಿ ಕೊಡಬೇಕಾದ್ರೆ ಒಂದು ಗುಂಪು ಮಾಡಿಕೊಂಡು ಅವರು ಮನೆ ಮನೆಗೆ ತಿರುಗಾಡಿ ವಹಿಸ್ಕೊಂಡಿರ್ತಾರಲ್ವಾ ಮಲ್ಲಂಗ ಉಡಿಸ ಸ್ತಾಪ ಪನೆ ಮಾಡಲ್ಲ ಅವರು ಬಂದಿರ್ತಕ್ಕಂತ ಅವ್ರು ಇವಾಗ ನೀನು ಖುಷಿ ಎಷ್ಟ ಇರುತ್ತೆ ಅಷ್ಟನ್ ಇಡಬೇಕು ಅಂದ್ರೆ ನಿಂದ ಎಷ್ಟು ಇವಾಗ ನೀನು ಕಡು ಹೊಡುವ ನೀ ನಿನ್ನ ಉದಾರಿ ತಗೊಳ್ಳಿ ಇವಾಗ ನೀನು ಕಡು ಬಡ ರೈತನ ಅಂತ ಹೇಳ್ತಿದ್ದೀ ಅಲ್ವಾ ಇವಾಗ ನಿನಗೆ ಒಂದು ಐದು ಹತ್ತು ಸಾರಿ ಹಾಕಿದರೆ ನಿನಗೆ ಅವರು ಪಟ್ಟಿ ಕೊಡ ಅಂತ ಹೇಳಿದರೆ ನೀನು ಹೇಗೆ ಮಾಡ್ತೀಯ ನಿನಗೆ ಉನ್ನ ತಿನಲ್ಲೂ ಕಡಿಮೆ ನೀಡುತ್ತ ಅದ್ರಲ್ಲಿ ಅವಶ್ಯವಾಗಿ ಆ ಯಾರ ಇವರು ಹ ದೊಡ್ಡವರು ಶ್ರೀಮಂತರು ರಾಜಕಾರಣಿಗಳು ಇವಾಗ ನಿನ್ನ ಖುಷಿ ಎಷ್ಟು ಅಷ್ಟು ಕೊರರು ಅವ್ರಗೂ ಖುಮಗೂ ಖಷಿ ಅಲ್ವಾ
ಹೌದು ಬಿಡಿ ಮಾ ಈಗ
ಸವಾಗಿ ಈ ಸುತಕೊಳ್ಳೋಕಿಂತ ಹೆಚ್ಚುರು ಖುಷಿಯಿಂದ ಎಷ್ಟು ಕೊಡ್ತಾರ ಅದು ಖುಷಿ ಅಲ್ವಾ ಅದ್ರ ಬಗ್ಗೆನ ಚರ್ಚೆ ನಡೆತಿದ್ದೆ ನಾನು
ಈಗಾದ್ರೂ ಗುಡಿಯ ಅಂದಾಜು ಒಂದು ಎರಡರಿಂದ ಮೂರು ಕೋಟಿ ಇರುತ್ತದೆ ಮತ್ತೆ ಮನೆಯಿಂದ ಒಂದು ಹತ್ತು ಹತ್ತು ಸಾವಿರ ತೆಗೆದುಕೊಂಡ್ರಿ ಮತ್ತೆ ಅಲ್ಲಿ ಗುಡಿ ನಿರ್ಮಾಣವಾಗುತ್ತದೆ ಗುಡಿಗೆ ಕೊಡಬೇಕು ಒಂದು ನೋಡಿ ಹಾಕಬೇಕು ಅವರು ಬಡ ಕುಟುಂಬದವರಿಗೆ ನೋಡಿ ಹಾಕಬೇಕು ಅವರು ಹಾಸಿ ಇದ್ದಷ್ಟು ಕಾಲು ಚ್ದುತ್ತಾರೆ ಒಬ್ಬ ಬಡ ಕುಟುಂಬ ಈಗ ಅವ್ರಿಗೆ ಬಾಳ್ ಹಾಕ್ಬಾರದು ಅಷ್ಟು ಪಟ್ಟಿಯನ್ನು
ಐದು ಸಾವಿರ ಹತ್ತು ಸಾವಿರ ಅಂತ ಹಾಕಿದೆ ಪಾಪ ಪಾಪ ಅಲ್ವಾ ಇವಾಗ ಶ್ರೀಮಂತರಿಗೆ ಹಾಕ್ಲಿ ಒಂದು ಕೆಲವೊಂದಿಷ್ಟು ದುಡ್ಡು ಇರೋರ್ ಬಲ್ಲಿ ಹಾಕ್ಲಿ ಒಂದು ಹತ್ತು ಸ ಐ ಕರಾಟ್ ಅ ನಂತಳಾ ಇವಾಗ ಅಂದ್ರೆ ಇವಾಗ ಒಂದುಾರಣೆ ನೋಡಿ ಇವಾಗ ಪುಟ್ಟ ಪಾಲಕ ಒಂದು ಹತ್ತು ಹ ವರ್ಷದವನಿದ್ದಾನೆ ಅವನು ಗಾರೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅವನಿಗೂ ಐದು ಸಾರು ಪೂರ ಅಂತ ಅಂದ್ರೆ ಅವನು ವ್ಯಕ್ತಿ ಆ ಮನೆ ನಡೆಸ್ಕೊಂಡ್ ಹೋಗ್ಬ
ಮತ್ತೆ ಅವನು ಅಕ್ಕ ತಂಗಿಯರನ್ನು ನಡೆಸಿಕೊಂಡು ಹೋಗ್ಬೇಕು ಹೌದು ಊಟ ವಸತಿ ಮತ್ತ ಅಕ್ಕ ತಂಗಿಯರ ಮ ಮದೆ ಮಾಡಬೇಕು ಅವನು ಎಲ್ಲಾ ಮನೆಯನ್ನು ನಗಿಸಿಕೊಂಡು ಹೋಗ್ಬೇಕು ಹೌದಲ್ವಾ ನಿಮ್ಮ ಹೇಳುದು ಕರೆಕ್ಟ್
ನಾನು ವಿಚಾರ ಮಾಡಿದ್ದಿ ಇವಾಗ ಖುಷಿಯಷ್ಟ ತಗಿದೆಲ್ವಾ
ಈಗ ಖುಷಿ ಎಷ್ಟಿರ್ತ್ತದೆ ಅಷ್ಟೇ ಕೊಡಬೇಕು ಬಿಡಿ ನಾನು ಈಗ ಸವನಹಳ್ಳಿಯಲ್ಲಿ ಹದ್ನದು ದಿನ ಪುರಾಣನು ಹೇಳಿದ್ದೇನೆ ಅದು ಪುರಾಣಸರು ಸಿದ್ದರಾಮೇಶ್ವರ ನನಗ ಕಾಣಿಕೆಯಾಗಿ ದಿನಲು ಒಂದು ಅದನೇ ನೂರು ಎರಡು ಸಾವಿರ ತನ ಬರ್ತದೆ ಸ್ಥಳೀಯ ಜನರಲ್ಲಿ ಎಷ್ಟೊಂದು ದುಡ್ಡು ಇದೆ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದತ್ತು
ನೀವು ಗುರುಕಾಣಿಕ ಕೆರೆ ಪಟ್ಟುಯಿಸಿ ಗೊತ್ತೀರಾ ಹಾಗೆ ಕೊಡ್ತಾರ ಭಕ್ತ
ಹೌದು ಸೌನಹಳ್ಳಿಯ ಜನರಲ್ಲಿ ತುಂಬಾ ದುಂಡು ಇದೆ ನನಗೆ ಅವಸ್ ಒದ್ದಾಗಿತ್ತು
ಅಂದ್ರೆ ಭಕ್ತರು ಖುಷಿಯಿಂದ ಕೊಟ್ಟರೆ ಅದು ನಿಮ್ಮ ಮುಕ್ತಿಗೆ ದೊರೆಯಿತು ಭಕ್ತರು ಖುಷಿನ್ ಕೊಟ್ಟಾರೆ ಅ ನಿಮ್ಮ ಮುಕ್ತಿಗೆದರುದು ಭಕ್ತರು ನೀನು ಕೊಡಬೇಕಂತ ಬಲವಂತಾಗಿ ಕೊಟ್ಟರೆ ಅದು ನಿನ್ನ ಎದಕ್ಕೆ ಹೋಗೋುದು ನಿನ್ನ ಶರೀರಕ್ಕೆ ಹೋಗೋುದು ಅಂದ್ರೆ ಶರೀರಕ್ಕೆ ಯಾಕೆಂದ್ರೆ ನೀನು ಆರೋಗ್ಯದಲ್ಲಿ ಏರುಪೇರು ಆದಾಗ ದವಾಖಾನಲ್ಲಿ ಆಗ್ತಿಲ್ಲ ಅಲ್ಲಿಗೆ ಹೋಗುದು ಭಕ್ತಿ ಮುಕ್ತಿ ಇವೆರಡೂ ಇದ್ದರೆ ನೀನು ಜೀವನದಲ್ಲಿ ಅವಶ್ಯವಾಗಿ ಸಂಪೂರ್ಣ ಪೂರ್ಣವಾಗಿ ನನ್ನು ಒಂದು ಒಳ್ಳೆ ವ್ಯಕ್ತಿ ಆಗಿರ್ಬೇಕಹು
ಈಗ ನಾನು ಮತ್ತೊವರಿಗೆ ಬಲವಂತವಾಗಿ ಗುರು ಕಣಿಕೆನ್ನಿಸಿಕೊಂಡಿದ್ದಿಲ್ಲ ಅವರು ಏನಿದೆ ಅವರು ಕೊಡುತ್ತಾರೆ ನಾನು ಅವ್ರಿಗೆ ಬಲವಂತ ಮಾಡುದಿಲ್ಲ
ಹೌದು ಇದು ಉತ್ತಮ ಉತ್ತಮ ಉತ್ತಮ ಸ್ವಾಮೀಜಿಗಳೇ ಇದು ಉತ್ತಮ ಸ್ವಾಮೀಜಿಗಳೇ ನೀವು ಇಲ್ಲಿವರೆಗೆ ಈ ರೀತಿ ಇದ್ದೀರಿ ಅಂದರೆ ನಿಮಗೆ ಜೀವನದಲ್ಲಿ ಅ ನಾನೂ ಕೇಳುವ ಪ್ರಕಾರ ನಿಮಗೆ ಒಳ್ಳೆಯದ ಹಾಗೆ ಆಗುತ್ತೆ ನೀವು ಸಹ ಮತ್ತೊಬ್ಬರಿಗೆ ಒಳ್ಳೆಯದನ್ನು ವಹಿಸಿ ಮಗೂ ಒಳ್ಳೆಯದು ನೋಡಾರೆ ಅಂದ್ರೆ ಇವಾಗ ನಿಮಗೆ ಕೆಟ್ಟದ್ದನ್ನು ನೀವು ಮಾಡಿದ್ರರೆ ಮತ್ತೊಬ್ಬರಿಗೆ ನಿಮ್ಗೆ ಕೆಟ್ಟೊಬ್ಬರು ಮಾಡೋರು ಇದ್ದಾರಲ್ವಾ ಯಾಕೆಂದ್ರೆ ನಾವು ನಿಮ್ಗೆ ಹೇಳಕ್ಕಿಂತ ನಿಮ್ಗೆಲ್ಲ ಇದು ಗೊತ್ತ ರುತ್ತೆ ಸ್ವಾಮೀಜಿ ಅಂದನ್ ಮೇಲೆ ಸ್ವಾಮೀಜ ಇವಾಗ ನೀವು ಸ್ವಾಮೀಜಿ ಕರಿಸದಕ್ಕಾದ್ರೆ ಮೊದಲು ಏನು ಮಾಡಿದ್ದು ಸಮಯ
ಈಗಾ ಹೌದು ನಾವು ಮತ್ತ ಮತ್ತೊಬ್ಬರಿಗೆ ಕೆಟ್ಟದ್ದನ್ನುನು ಬಯಸಿದ್ರೆ ದೇವರು ನಮಗೆ ಕೆಟ್ಟದನ್ನು ಬಯಸುತ್ತದೆ ನಾನು ಯಾವುದಕ್ಕೆ ಪ್ಪದು ಬಯಸುವುದಿಲ್ಲ ನಿಮ್ಮ ಕುರುಕಾಣಿಕೆಯನ್ನು ತೆಗೆದುಕೊಂಡು ಹೋಗಿ ನನ್ನ ಮಠದಲ್ಲಿ ನೂರ ಇಪ್ಪತ್ತು ಜನ ಮಕ್ಕಳಿದ್ದಾರೆ ಅವರಿಗೆ ಊಟವನ್ನು ಹಾಕ ವಸತಿ ಎಲ್ಲವವನ್ನುೂ ನಾನೇ ನೋಡುತ್ತೇನೆ ಅವರ ತಂದೆ ತಾಯಿಗಳು ಇಲ್ಲ ಹೇಗೆ ನೀವು ನಮಗೆ ಹೌದು ಅನಾಥ ಮಕ್ಕಳಿಗೆ ನಾನು ಊಟ ಹಾಕುತ್ತೇನೆ ಮತ್ತೆ ಊಟ ವಸತಿ ಬಿಟ್ಟು ಶಾಲೆಯನ್ನು ಕಳಿಸುತ್ತೇನೆ
ಇಂತ ಸ್ವಾಮೀಜಿ ನಾನು ಕೇಳಿದ್ದೆ ಆದರೆೆ ಹಗೂ ಕೇಳಿದ್ದಿಲ್ಲ ನಿಮಗೆ ನಾನುೊಂದು ಧನ್ಯವಾದ ನಮ್ಮ ಮನಸ್ಸಿನ ಪೂರ್ವಸ ಇದನ್ನು ನೀಡಬಿಲ್ಲ ನನ್ನ ಕಗಿನ ಆದ ಸಾಯನ್ನು ನಾನು ನೀಡುತ್ತ ನೀವು ವಿಜಯಪುರ ಜಿಲ್ಲೆಗೆ ಆಗಮಿಸಿದ್ದಾದ್ರೆ ಅದೇ ನಮಗೆ ನಮ್ಮ ಹೆಸರು ಹೇಳಿ ಕೇಳಿ ಬನ್ನಿ ನಿಮಗೆ ನಾನು ನಮ್ಮ ಕೈಲಿಂದ ಆದಷ್ಟು
ಈಗ ಮಕ್ಕಳ ಹೌದು ಚಿಕ್ಕ ಮಕ್ಕಳಿಗೆ
ಎ ಕಾರರ ನರ
ನಾವು ಅಲ್ಲಿ ಏನು ಮಠದಲ್ಲಿ ನಾನು ಒಂದು ಶಾಲೆಯನ್ನು ತಯಾರಿಸಿದ್ದೇನೆ ಸ ಚಿಕ್ಕದೊಂದು ಅಲ್ಲಿ ನಾನಾ ಶಿಕ್ಷಕರು ಇದ್ದಾರೆ ಕನ್ನಡ ಹೇಳುತ್ತಾರೆ ಇಂಗ್ಲಿೀಷ್ ಹೇಳುತ್ತಾರೆ ಎಲ್ಲಾ ತರ ಸಬ್ಜೆಕ್ಟ್ಗಳು ಇರುತ್ತ ಹೌದು ಎಲ್ಲಾ ರೀತಿಯ ವಿದ್ಯಾಭ್ಯಾಸ ಕೊಡ್
ಎಲ್ಲ ರೀತಿಯ ವತ್ಯ ದಾರಿಗಳನ್ನು ಮಕ್ಕಳಿಗೆ ದಾರಿಂತಿದ್ದರಲ್ವಾ
ರಿಹರಿಸುತ್ತೇನೆ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು
ಮಕ್ಕಳಿಗೆ ಮಾಡಿ ಮಕ್ಕಳಿಗೆ ಆಹಾರ ಅಲ್ಲಿ ಅಲ್ಲಿ ನಿ ಯಾರು ಪೊಂಡ ರೀತಿಯಲ್ಲಿ ಕೊಡುವುದಲ್ವಾ
ಈಗ ಹೌದು ಈಗ ಮತ್ತೊಬ್ಬರು ಮಕ್ಕಳನ್ನು ಕಿಡ್ನಾಯಪ್ ಮಾಡುತ್ತಾರೆ ಕಿಡ್ನಾಯಪ್ ಮಾಡ್ಕೊಂಡು ಹೋಗಿ ಅವ್ರನ್ನು ಭಿಕ್ಷೆ ಬೇಡಿ ಕ ಹಣವನ್ನು ಕಸಿದುಕೊಂಡಿರುತ್ತೆ ನಾನು ಅದನ್ನು ಮಾಡುವುದಿಲ್ಲ ಏಕೆಂದರೆ ನನ್ನ ಮಠ ನನ್ನ ಮಠ ನನ್ನ ಗುರು ಎಲ್ಲ ಕಲಿಸಿಕೊಟ್ಟಿದ್ದಾರೆ ನನಗೆ ನಾನು ಮತ್ತೊಬ್ಬರು ಹೊಟ್ಟೆಯ ಮೇಲೆ ಹೊಡೆಯುವುದಿಲ್ಲ ನಾನು ಒಬ್ಬ ಸ್ವಾಮೀಜಿಯಾಗಿ ಹೇಳುತ್ತೇನೆ
ಹೌದು ಮತ್ತೊಬ್ಬರ ಹೊಟ್ಟೆ ಮಲ್ಲಿ ಹೊಡೆದರೆ ಅದು ಎಂದು ನೀವು ಮತ್ತೊಬನ ಹೊಟ್ಟೆ ಮಲ್ಲಿ ಹೊಡೆದ ನಿಮ್ಮ ಹೊಟ್ಟೆ
ಅದೇಲ್ಲ ದೇವ್ರು ಇರುತ್ತಾನ ಈಗ ನಾನ್ ಮತ್ತೊಬ್ಬರ
ಹಾಕಿ ರೈತರ ಮಕ್ಕಳಿಗೂ ಸಹ ಹಾಕಿ. ಇ ಇ ನಮ್ಮ ರೈತರ ಬಗ್ಗೆ ಕೆಲವೊಂದಿಷ್ಟು ಮಾತಗಳನ್ನು ಹೇಳ್ತೇನೆ. ಕೇಳಿ ನಾನು ನಮ್ಮ ದೇಶದ ಬೆನ್ನೆಲಬು ರೈತರ ಬಗ್ಗೆ ಮಾತ್
ಈಗ ದೇಶದ ಬೆನ್ನೆಲುಬು ರೈತ ಹೌದ ಅಲ್ವಾ?
ರೈತರು ನಮ್ಮಲ್ಲರಿಗೂ ಅನ್ನ ನೀಡುವ ಅನ್ನದಾತ.
ಹೌದು ಅನ್ನದಾತ ಈಗ ರೈತನೇ ಇಲ್ಲದಿದ್ದರೆ ಅನ್ನ ಹೇಗೆ ಬರ್ತದೆ.
ಇಡೀ ತರಕಾರಿ ಹಣ್ಣು ಇವೆಲ್ಲೂ ರೈತರ ಶ್ರಮದ ಫಲ ಮಳೆ ಬಿದ್ದಲು ಚಳಿಯನ್ನದೇ ಅವರು ಹೊಲದಲ್ಲಿ ದುಡಿದು ತ್ತಾರೆ. ಪರಿಶ್ರಮದಿಂದಲೇ ದೇಶದ ಆಹಾರ ಭದ್ರತೆ ಮತ್ತು ಕೃಷಿ ವ್ಯವಸ್ಥೆ ಬಾಲವಾಗಿರುತ್ತೆ ಹೌದಲ್ವಾ.
ಹೌದು ಈಗ ರೈತನು ಹೊಲದಲ್ಲಿ ತುಂಬಾ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದು ಮಾರಾಟ ಮಾಡುತ್ತಾನೆ ಅವ್ನಿಗೆ ಅವನು ಕಷ್ಟ ಎಷ್ಟು ಪಡುತ್ತಾನೆ ಅಷ್ಟು ಸುಖ ಸಿಗುತ್ತದೆ ಅವನ ಆರೋಗ್ಯದಲ್ಲಿ
ಆದ್ರೆ ಇನ್ನೊಂದು ಆದ್ರೆ ರೈತರು ಬೆಳೆ ನಷ್ಟ ಹವಾಮಾನ ಬದಲಾವಣೆ ನೀರಿನ ಕೊರತೆ ಹಾಗೂ ಬೆಳವಣಿಗೆ ಸೂಕ್ತ ಬೆಲೆ ಸಿಗಿದಂತಹ ಅನೇಕ ಸಮಸ್ಯೆಗಳು ಅವರು ಎದುರಿಸುತ್ತಿದ್ದಾರೆ.
ಹೌದ ಈಗ
ಆದ್ದರಿಂದ ನಾವು ರೈತನ್ನು ಗೌರವಿಸಬೇಕು ಮತ್ತು ಅವರಿಗೆ ಬೆಂಬಲವೇ
ಈಗ ಅವರು ಬೆಳೆದಿಂದ ಬೆಳೆಗೆ ಬೆಲೆ ಹಾಕಿರುತ್ತೆ. ಬೆಳೆಯಕ್ಕೆ ಸಮಯಕ್ಕೆ ಮಳೆ ಆಗುವುದಿಲ್ಲ. ಅದಕ್ಕೋಸ್ಕರ ಅವರಿಗೆ ಒಂದ್ ಸ್ವಲ್ಪ ನಷ್ಟ ಆಗುತ್ತದೆ.
ಮನೆಯಲ್ಲಿ ತೀವ್ರ ನೀವು ಹತ್ತನೆತ್ತೆ ಅಂದ್ರೆ ಮಾ ಮ್ಯಾಟ್ರಿಕ್ ಓದುತ್ತಿರುವಾಗ ಓದುವವನೇ ಮನೆಯ ಒಡೆಯ ಎಂಬಂತೆ ಇದು ಇರ್ತದ.
ಹ ಹೌದು
ಆದ್ರೆ ಜಮೀನಿನ ಮಾಲೀಕನೂ ಬೇರೆ ಆದರೆ ಉಳುವವನು ಭೂಮಿಯ ರೈತ. ಆದೆರೆ ಅವನು ಜಮೀನಿನ ಮಾಲಿಕಾ ಕೊನೆಗೆ ಬಂದು ಅವನು ಬೆಳೆದಿರ್ತಕಂತಕ್ಕ ಬೆಲೆ ಬೆಲೆಯ ಮೇಲೆ ಅವನು ದುಡ್ಡು ತಗೊಂಡು ಕುಡ್ಕೊಂಡ ಆದ್ರೆ ಹಾಗಲ್ಲ ಉಳುವವನು
ಭೂಮಿಯ ಒಡೆಯ ಹೌದು ಈಗ ಸರ್ಕಾರವೇ ಈ ಜಾರಿಗೆ ಮಾಡಿದೇಯಲ್ಲ ಉಳುವವನ ಭೂಮಿಯ ಒಡೆಯ ಹೌದು ಅವನು ಸ್ವಂತ ಇದ್ದರೆ ಅವನದೇ ಭೂಮಿ ಅದು ಮತ್ತೊಬ್ಬರ ಭೂಮಿ ಹೇಗೆ ಆಗುತ್ತದೆ ಅದು
ಅಂದ್ರೆ ನಮ್ಮ ರೈತರು. ಅಪ್ಪ ಮೊದಲು ಊಟ ಮಾಡಬೇಕಾದರೆ ಅವರು ಒಂದು ಮಾತು ಹೇಳ್ತಾರೆ.
ಪ್ರಭುದೇವ ಅನ್ನದಾತ ಪ್ರಭುದೇವ.
ಬಾಯ ಎಂಬ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುತ್ತದೆ ರೈತನು ಕೇವಲ ತನ್ನ ಕುಟುಂಬಕ್ಕಾಗಿ ಮಾತ್ರವಲ್ಲ ಇಡೀ ದೇಶದ ಜನರಿಗೆ ಸಹ ಆಹಾರ ಆಹಾರವನು ವದಿಗಿಸುವ ಮಹಾನ್ ವ್ಯಕ್ತಿ ನಾವು ಪ್ರತಿದಿನ ಅನ್ನ ತರಕಾರಿ ಅನ್ನ ಹಾಲು ಮತ್ತು ಇರತರ ಆಹಾರ ಪದಾರ್ಥಗಳಿಂದ ರೈತನ ಅಪಹಾರಕ್ರಮರ ಅಡಗಿದೆ.
ರೈತನಿಗೆ ಇನ್ನಾದಾದ್ರು ಬೆಲೆ ಕೊಡಿ ನೀವಾದ್ರು ಎಲ್ಲಾದರೂ ಹೇಳಿ ರೈತರಿಗೆ ಬೆಲೆ ಕೊಡಿ ಅಂತ.
ಕೊನೆಯದಾಗಿ ಹೇಳ್ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಕೇಳಿ ರೈತ ಉಳಿದರೆ ದೇಶ. ಉಳಿಯುತ್ತದೆ ರೈತ ಬೆಳೆದರೆ ಭಾರತ ಬೆಳೆಯುತ್ತದೆ.
ಅದೇ ದೇಶ ಉಳಿತದೆ ನಿಮ್ದು ಕರೆಕ್ಟ್. ಕರೆಕ್ಟ್ ಹೌದು ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು.